ಅಣ್ಣ ನಮಸ್ತೆ ರೇ ನಾನ್ ರೀ ಅರುಣ
ಹೇಳಳಪ್ಪಾ
ಹಣ ಮತ್ತ ಏನ್ ಮಾಡಿದ್ರಿ ಎ ಲಕ್ಷನ್ ಎಲ್ಲೆಲ್ಲಿಗ್ ಬಂತು ಏನೆಲ್ಲಾ
ನಡ್ದ ಪ್ರಚಾರ ನಡ್ದ ಹಿಂಗ್ ಡಿಸ್ಟರ್ಬ್ ಮಾಡ್ರಿ ಅಂಗ್ ನೀ ಹಚ್ಚಿ
ಏ ಅಲ್ರಿ ಅಣ್ಣದ್ ಮತ್ತತ್ ಏನ್ರಿ ಎಲ್ ಬಬೇಕ ಅಂತ ತೋನ್ ಹಚ್ಚ ಕೇಳಕತ್ತವ ಹ ಹೆಂಗಂದ್ರ ಹೆಂಗ ಹಚ್ಬಡಂದ್ರ ಬಿ ಮನೆಗೇ ಇಲ್ರಿ ಏನ್ ಮನ್ ಆಗದೆ ಏನಿಲ್ಲ ನೋಡ್ರಿ ಊಟ ಮಾಡಿನಿ ಕೆಲ್ಸ ಕ್ಯಲ್ಸ ಎತಾತ್ ಮುಗೇಶ ಕುತ ಹ ರ
ಮಾಡ ಕೆಲ್ಸಲ್ಲವತ್ತ
ಎಲ್ಲಾರ ಎಷ್ಟೊಂದೇನ್ ಕೆಲ್ಸ ನಾಳಗ ನೋಡ್ರಿ ಕೆಲ್ಸ ಬಾಳ ನಾಳೆಗ
ನಳು ಬಬು ಕಂಕ್ಷಾಪುರ
ತ್ರಿ ನಮ್ ಜೋಡ ನ್
ಬರ್ಬೇಕ ಬರ್ಬೇಕಕ್ ಮತ್ತೆ
ನಿಮ್ಮ ನೋಡಿ ಆಗ ಕೆಲ್ಸನ ಆತವಾನ
ಬರ್ತ್ನ ಬರ್ತ್ನನಿ ಎತ್ತ ಯಾರ್ ಕೂಡ ಮಾತಾಡಕಿದೆ
ಅಯ್ಯಾನ ಹಚ್ಚಿದರಿ
ಹೌದ ಅದೇ ಫೋನ್ ಹಚ್ಚಿದ ಬ್ಯುಸಿ ಬರತಿತು
ಹೌದಾ ಅದು ಏರ್ ಬುರ್ಡ್ಸ್ ಅಕಿನದ್ನಲ್ಲ ಗೊತ್ತಾಗಲ್ರಿ ಹಂಗಾಗಿ
ಹಾ
ಏರ್ ಬರ್ಡ್ಸ್ ಆಕಿದ್ನಲ್ಲ ಹಂಗಾಗಿ ಗೊತ್ತಾಗಲ್ಲ ಅಂದೆ ಹರೀ ಕೆಲ್ಸ ಯಾವಾನ ಹಚ್ಚಿ ಕೊಡ್ರಿ ಕಾಂಟ್ರಾಕ್ಟರ್
ಹನಂದ್ ನೋಡ ಮುತೋಟ್ ಫೈನಾಸ್ಸ್ ಮಾಡ್ದದೇನ
ಮುತೋಟ್ ಫೈನಾನ್ಸ್ದಗ್ರಿ
ಹಾ
ಇಲ್ ಕೇಳ್ರಿ ಮತ್ ಮಾಡ್ತಿನ್ರಿ
ಅದೇ ಮತ್ತ ಹನ್ನೆರಡು ಹದಿಮೂರ್ ಕೊಡ್ತಾರ ಅಂತ ಮತ್ ನೋಡಿ ಹೆಂಗ್ ಮಾಡ್ತೆ
ಮಾಡ್ತನಿ ತಕೋರಿ ಮತ್
ಕಾಲೇಜ ಮಾಡತಿಂನಂತಿ ಮತ್ತೆ ಹೆಂಗ
ದುಡಿಬೇಕ್ರ ಹೆಂಗೆ ಕಾಲೇಜ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತ ಕಾಲೇಜ್
ಕಾಲೇಜ್ ಮಾಡನಂತಿ ಕೆಲ್ಸಕೆ ಹೋಗ್ತೀನಿ ಆಂತಿ
ಟೈಮ್ ಅಡ್ಜಸ್ಟ್ ಮಾಡ್ಕೇ ಬೇಕ್ರ ಹೆಂಗೆ ಅವ್ರಿ ಹೇಳಿ ಅವ್ರಿಗೆ ಹೇಳಿ ಟೈಮ್ ಅಡ್ಜಸ್ಟ್ ಮಾಡ್ಬೇಕ್ರಿ
ಹೌದಾ ಮತ್ ನೋಡು ಹೆಂಗ್ ಮಾಡ್ತಿ
ಅದೇ ಕೇಳ್ರಿ ನೀವು ನಿಮ್ಮ್ ಹೆಸರಲ್ಲೇ ಒಂದ್ ಕೆಲ್ಸಕ್ಕೆ ಕೊಡಿಸಿಕೊಡ್ರಿ ನಮ್ಗ
ಅದೇ ಕೇಳಮ್ ತಕೊ ಮತ್ತ ಸರ್ ಗೆ ರೇಸುಮ್ನೆ ಗಿಸುಮ್ ಬರ್ದ ಕೊಡ
ಹಾ ರೀ ಬರ್ ಕೊಡ್ತನ್ ರೆಸ್ಯೂಮ್ ಬರೋಸಗಸ್ನ್ ಕೊಡ್ತನ್ರೀ
ಹ್ಮ್
ಕೇಳಮಂತ್ರಿ
ಮತ್ತೆ ಏನ್ ನೆಡದಪ್ಪ ಊರಗೆ ಕೆಲ್ಸ
ಊರಾಗಿ ಸದ್ದ ಖಾಲಿ ನೋಡ್ರಿ ಯಾವ್ರ ಕೆಲ್ಸ ಇದ್ರೆ ಹೇಲ್ರಿ ಹಬ್ಬಕ ರೊಕ್ಕ ಬೇಕಾಗ್ಯವ ಖರ್ಚಿಗೆ ರೋಕಿಲ್ಲ
ಹೌಹೌದು ಅಲ್ಲೇ ಬಟ್ಟೆ ತರಂಪು ಮತ್ತ
ಏ ಹೆಂಗ ಬಟ್ಟುಕೋಟ್ಟ ಹೋತೀನಿರಿ
ಸ್ವಲ್ಪ ರೊಕ್ಕ ಬಾರ ರೊಕ್ಕ ಬರಣಯತಾವತ್ತ ಹೋಗಿ ಬಿಡಮ್ಮ ತರೋಕೆ
ಆಯ್ತು ರೊಕ್ಕ ಮಾರದ ನಂಗೆ ನಂಗು ಒಂದ್ ಎರಡ್ ಸಾವಿರ ಅಡ್ಜಸ್ಟ್ ಮಾಡ್ಬಿಡ್ರಿ
ಏನು
ಸಾವಿರ ಅಡ್ಜಸ್ಟ್ ಮಾಡ್ರ ಹಂಗೇ ಅಂದೇ
ಮಾಡಮ್ ತೋಕೊ ಬಂದ್ರೆ
ಅದೇ ರೀ ಮಾಡ್ರಿ ಸ್ವಲ್ಪ ಅನುಕೂಲ ಆಗ್ತಾ ಅದ ಮೊದಲ್ದು ಇದೆಲ್ಲಾ ಸೇರಿ ಒಂದೇ ಸರಿ ಕೊಟ್ಬಿಡ್ತೇನ್ರಿ
ಹಾ ಅಷ್ಟ್ ಮಾಡ ಫ್ರಿಸ್ಟ್
ಇದೆ ಇಲ್ರಿ ಇದು ಇದು ಅದು ಎಲ್ಲ ಸೇರಿ ಒಂದೇ ಸಾರಿ ಕೊಟ್ ಬಿಡ್ತೇನ್ರಿ
ಮುಗ್ಗಲ್ದೇ ಚಿಂತಿ ಮಾಡ್ಲಿಕ್ಕೆ ಇದೇನ್ ಕೊಡಕ್ ಬರ್ತವ ಅರುಣ್ ರೊಕ್ಕ ಏನಂತ ಮಾತಾಡ್ದೀ
ಮಾಡ್ಬಾಡ್ರಿ ದೊಡ್ಡವ್ರಗಿ ಹಿಂಗಾಂದ್ರ ಹೆಂಗ
ಕಟ್ಟಿಲ್ಲ ಮತ್ತ ಈಗ ರೊಕ ಕೊಡೊಂದ್ರಾ ಹೆಂಗ
ಹಂಗ್ ಮಾಡ್ಬಾಡ್ರಿ ನೋಡ್ರಿ
ಆಯ್ತಪಾ ಬ ನ ನನ್ ಗಂಟಾರ ಕೊಡೋ ನೀನಾ
ಈಗ ನೀವು ಕೊಡ್ಬೇಕಂದ್ರನ ನನ್ಗ್ ಬೇಕಲ್ರರಿ ಮತ್ತ ನೀವು ಸ್ವಲ್ಪ್ ಸಹಾಯ ಮಾಡ್ಬೇಕ್ರೀ ಹಾಕ್ತೀನಿ
ಈ ನನಗನ್ ಬೇಕಾತವೋ ಈಗ ಏನ್ ಮಾಡ್ತಿ
ನಿಮಗ್ ಎಲ್ಲಿಯಾದ್ ಹುಡ್ತಾವ್ರೀ ಸೌಕರಿಗೆ ನಮ್ಗ್ ಯಾರ್ ಕೊಡ್ತಾರ ಹೇಳ್ರಿ ಬಡವರಿಗೆ ನಮ್ಗೆ ಏನ್ ನೋಡ್
ನಮ ರೊಕ್ಕ ನೋಡಕ್ಕೆ
ಹಂಗೇನಿಲ್ರಿ
ಮತ ಇಂಗ್ನಾಡೈತಿ ಕೆಲ್ಸ
ಏಳ ಬೇಕು ಅಲ್ ನೀವೇ
ಗೋಪಪುರ ಧಾಮ ಜಾತ್ರೆ ಆತ ಏನ್ ಅಲ್ಲಿ
ಏ ಅಲ್ಲಿ ಭಾರಿ ಭಯಂಕರ ಆದ್ರಿ ಜಾತ್ರಿ
ಅಲ್ಲಿ ಮೂರ್ ವರ್ಷಾದ ಮ್ಯಾಗ
ಕಂಪಲ್ಸರಿ ಈವರ್ಷಬೇಕಾಗಿತ್ರಿ ಬಟ್ ಅದು ಊರಾಗ ಹಿಂಗೆ ಕ್ವಾಣ ನಾ ಕಡಿತೀನಿ ಕಡಿತಿನಂತ್ ಜಗಳ ಆಡಿ ದೇವ್ರನ್ನ ನಿಂದರಸಬಿಟ್ಟಾರ ನಿಂದರ್ಸಿ ಎಲ್ಲಾ ಅನುಭವ್ಸಕತ್ತಾರ ಅದಾಗಿತ್ತು ನಿಂದಿಸ್ಬಿಟ್ಟಾರ ಏನ್ ಮಾಡ
ಮೂರ್ ವರ್ಷ ಮಾಡ್ತಾನ ಅಲ್ಲಿನ
ಹೂ ರೀ ಕಂಪಲ್ಸರಿ ಮೂರ್ ವರ್ಷಿಗೊಮ್ಮೆ
ಅಂದ್ರೆ ಮುಂದಿನವರ್ಷ ಮಾಡಬೇಕ ಅಂದ್ರ ದೇವೃ
ಯಾರ ನೀವ್ ರಿ
ನೀವ್ ಮಾಡ್ತಾರ ಎನ್ ಮುಂದಿನ್ ವರ್ಷ ದೇವರು
ದ್ಯಾಮಾ ಜಾತ್ರೆಗ್ ಮಾಡ್ತೇವ ರಿ
ಇಲ ಈ ಊರಾಗ ಎನ್ ಗೋಪಪುರದಾಗ
ಇಲ್ಲೇ ಮಾಡ್ಬೇಕ್ರಿ ಗೋಪಾಪುರದಾಗ ನಾವೇನ್ ಮಾಡಲ್ರೀ
ಹೌದೌದ್ ಮಾಡ್ರಿ ಮಾಡ್ರಿ
ಹಾ ರೀ ಗೋಪಾಪುರ ನಮಗೆನ್ ಸಾ ಸಂಬಂಧ ಏನ್ ಇಲ್ರಿ ನಮ್ಗ ಸುಮ್ಮ್ನೆ ಹೋಗೋದು ಜಾತ್ರೆ
ಹೌದೌದ್ ಮಾಡ್ರ ಮಾಡ್ರಿ ಹಾಗೇನಿಲ್ಲ
ನಮ್ಮ ಊರಾಗ ಮಾಡ್ತವ್ರ ಬರ್ತೀರೇನ್ರಿ ದೇವ್ರಿಗೆ
ಬರ್ಬೇಕು ಮತ್ತ ಇದಕ್ ಟೂರ್ ಗೆ ಹೊಂಟೆವಿ ನೋಡ್ ಬರ್ತೇನ
ಎಲ್ಲೆಲ್ಲಿಗ್ ಒಂಟ್ರಿ
ಇಲ್ಲ ಇಲ್ಲ ಯಾವ್ದ ಚಿತಪೂರ್ ಬಲ್ಲಿ ಯಾವ್ದ ಊರದಂತಪ್ಪ
ಹೊಹೊಹೊ
ಬೈಕ್ ರೈಡ್ ಮ್ಯಲೆ ನೋಡ್ಕೊಂಡ ಬರೋದು ನಾನು ಅಯ್ಯ ಅನುಸ
ನೀನು ಅಯ್ಯ
ಹ ಬರ್ತೇನ್ ರೀ ಹೆಂಗ್ ಬಡ್ಲಿ
ಬ ಕಾರ ಪಾರ್ಟಿ ಕೊ ಅಂತ ಹೇಳದಲ್ಲ
ಏ ಇಲ್ರರಿ ಹೋಗಿಲ್ಲಾ ಬುಟ್ನಿ ಕಾರ್ ಬುಟ್ನಿ ಅಂತ ಅವಿ ಹೇಳನಲ್ಲ
ಈ ಮತ್ತ ನಿನ್ ತಮ್ಮ ಹೇಳಿನಳ
ಏ ಇಲ್ರರಿ ಹೋಗಿಲ್ರಿ ಸುಮ್ ಗಮತ್ಗೆ ನನ್ ಏನ್ ಮಾಡೇನ್ರರಿ
ಹೌದಾ ಪರಂಗತ್ತ ನಾವಿಗ್ ಬಂದ್ಬಿಡ ಆಯ್ತು ಹೊಂಟಿ ನೋಡ ನಾಳೆ ಮುಂಜಾಗ ಎಟ ಗೋಪಕ್ಕೆ
ಅಂದ್ರ ಆಯ್ತ್ ರೆಡಿ ನೋಡ್ರಿ
ನಿಮ್ದೆ ತಡ ನೋಡ್ರಿ ನಿಮ್ಕಿನ ಜಲ್ದಿ ರೆಡಿ ಅಗಿನಿ ನಾನ್.
ಹ್ಮ್ ಹ್ಮ್ ಹಂಗತ್ತ ಇವತ್ತೆ ಕೂಡ ನಾಳೆಗ್ ಬರ್ತವಿ.
ಹಂಗ ಹೆಂಗ ಅತ್ರಿ ಜತಿಗೆ ಹೋಗ್ಬೇಕ್ ಅಂದಮೇಲೆ ಜೊತಿಗೆ ಹೋಗ್ಬೇಕು. ಏ ಅಂಗೆನಿಲ್ ಹೋಗ್
ಹೌದಾ.
ಹ್ಹ್ ರಿ.
ಆರಾಮ
ಆಯ್ತ್ ಮತ್ತರಿ ಮುರ ಮಂದ ನೀವ್.
ನಾವು ಗಾಡಿ ಬೈಕ್ ತಗೊಂಡೆ ಹೋಗಬೇಕು ಮತ್ತ.
ಮತ್ತೆ ಕಾರ ಗಿರ್ ರೊಂಡ್ರ ನಿಮ ಕಾರಿನ್ಯಗ ಬರ್ತೀವಿ ಮತ್ತಾ.
ಮತ್ತ
ಬರ್ಬೇಕ್ರೀ. ಹೆಂಗರೀ ಸೌಕರ್ಯ ಯಾಕ ನಮ್ ಜೋಡಿ ಬಡವರ ಜೋಡಿ ಮಾತಾಡಕಲ್ ಇನ್ಸ್ಟ್ರೀಸ್ ಇಲ್ಲೆನ್ರಿ ಹೆಂಗ ಮಾತಾಡಕತ್ರಿ.
ಇಲ್ಲೋ ಸ್ವಲ್ಪ ನಿದ್ದೆ ಬರಕತ್ತ ಮಕ್ಕಂಡಿದೇ ಅದಕಿ ನೀ ಪೋನ್ ಅಚ್ಚಿದೆಲ್ಲ ಅದ್ಕ್ ಮಾತಾಡಕತಿನಿ.
ಎಂದ್ರ ಡಿಸ್ಟರ್ಬ್ ಮಾಡಿದಂಗ ಆಯ್ತ ಎನ್ ಬಿಡ್ರಿ ನಿಮ್ಗ.
ಹ ಹಂಗೇನಿಲ್ಲ.
ಮತ್ ರಿ ಡಿಸ್ಟರ್ಬ್ ಮಾಡ್ದಂಗ ಆಯ್ತೇನ್ರೀ.
ಅದು ತ್ರೀ ಸೆವೆಂಟಿ ಒನ್ ಮಾಡ್ಸಿಧೇನು.
ಏ ಅವಾಗ ಅವಾಗ ಆಗಿದ್ರೆ ನಂದು.
ಯವಾಗ.
ಈಗ ಸೆಕೆಂಡ್ ಸೆಮ್ ಇದ್ದಾಗೆ. ಸೆಕೆಂಡ್ ಸೇಮ್ ಇದ್ದಾಗ ಮಾಡ್ಸೇನಿ ನಾ. ಡಾಕ್ಯುಮೆಂಟ್ಸ್ ಕನ್ನಡ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ನಾ ಎಲ್ಲೆಲ್ಲಿ ಓದ. ಅವೆಲ್ಲ ಬರ್ಸ್ಕೊಂಡು ಬರಬೇಕ್ರಿ.
ಕನ್ನಡ ಮಾಧ್ಯಮ ಮತ್ತೆ.